ಹೌದು ಮಿಸ್ಟರ್ ಅಂಕಿತ್ ಅವ್ರೆ
ಅದೇಏನ್ ಓದಿ ದಾಬಕ್ತಿದಿಯೇ ನೀನು ಅರ್ಥ ಅಯ್ತಿಲ್ಲ ಅರ್ಥಅಯ್ತಿಲ್ಲ ಅಂತಿದೆಲ್ಲ ಓದ್ತಿದಿಯಾ
ಹೇ ನೋಡ್ದಿ
ಹ್ಮ್
ಹ್ಮ ಈಗ ಏನು ಅರ್ಥ ಆಯ್ತಿಲ್ಲಾ
ನಾನ ಹಂಗರಹೋಯ್ತಿನಿ ಓದ್ತೀನಿ
ಹೆಂಗ್ ಬತ್ತು ಎಲ್ಲಿನ್ ಬತ್ತು ಹೆಂಗ್ ತಕಬೇಕು ಅಂತಾನೆ ಗೊತ್ತಾಯ್ತಿಲ್ಲ
ಹಾ ಬುಡು ಸುಸ್ತು ಫೋನ್ ಮಾಡ್ದಾಳ ಅಂತ ಹೇಳ ಕೊಡ್ತಾಳ ಯೋಚನೆ ನೋಡ್ಬೇಡ
ಅ ಎಷ್ಟ ಗಂಟೆಗವ
ಒಂದ ನಾಕು ಐದ್ ಗಂಟೆ ನಾಕ್ ನಕಕ್ಕ ಗಂಟೆ ಐದ್ ಗಂಟೆಗೆ ಮಾಡು ಅಂದ ಆಪ ಐದ ಗಂಟೆ ನಾಕ ಗಂಟೆ ಹಾಗೆ ಮಲಗ್ಬಿಟ್ಟೆ ಹನ್ನೆರಡ್ ಗಂಟೆ ಆದ್ರೂ ಎಚ್ಚರಾಗಿ ಇರ್ತಿದೆ
ಹಂಗ ಅಲ್ಲಕ್ಕ ಮುದವಿ ನಾನ್ ಹೇಳಿದ್ದು
ನಿಂಗೆ
ಬೇಡ ನಂಗ ಅರ್ಥಗಲೀಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳ್ಕೊಡದು ಅಂತ
ಅವಾಗ್ಲೂ ಹೂಳಸ್ಕೊ
ಆಗ ನಿಮ್ಗ ಮಾತಾಡದ್ರ ಹಬ್ಬ ಪುರಾಣ ತಗದ ಸುಮ್ಮ ಊದ್ತಾಳ ಅದಕ್ಕ
ಯಪ್ಪ ಎಷ್ಟು ಒಟ ಒಟ ಅಂತಳ ಗೊತ್ತೇನಿ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೇ ಇಲ್ಲ
ನಾವು ಮಾತ್ರ ಇರದು
ನೆನ್ನೆ ಫೋನ್ ಮಾಡ್ಬಿಟ್ಟ ಅವ್ನಿ ಅದೇನೋ ನೇನ ಏಳ ಐದ ಸುಜಾಕ ಇದಾಂತ ಫೋನ್ ಮಾಡಿಬುಟ್ಟನ ನ ಈ ಕಡೆ ಚಿನ್ನ ಫೋನ್ ಮಾಡ್ತಾವ್ರ ಏನ್ ಗುಲಾಬಲ್ಲಾ ಗುಲಾಬಲಾ ಅಂತ ಹೇಳಿ ಬೀ ಟಳ ನಾನು ಸರಿ ಇರು ಮಾಡ ತಿವಿ ಅನ್ನಕೂ ಗ್ಯಾಪ್ ಕೋಡ್ತಿಲಾ ಹವಾ ಆಮೇಲೆ ಹೆಂಗೊ ಹಾ ಸರಿ ಕವಾ ಓದ ಒನ್ದ್ಲೆಲ್ಲಾ ಆಗ ಹೂ ಸರಿ ಆಯ್ತು ನಾಳ ಮಾಡ್ತೀನ್ ಬಿಡು ಅಂದಬಿಟ್ಟು ಕಟ್ ಮಾಡ್ದಿ ಎಂತ ಹಿಂಸೆಕ್ ಸಿಗಾಕ ಬಿಟ್ಟಿದಿ ಗೊತ್ತಾನೆನ್ನ
ಅಷ್ಟು ಓಲ್ಡ್ಗಕ್ಕ ಬಂದ್ರು ಆಯ್ತಿಲ್ಲಾ ಅಷ್ಟು ಒಟ ಒಟ ಒಟ ವಂತಾಳ ದೇವರೇ ಲೇ ಕರೆಕ್ಟು ಇದು ಪೆನ್ನು ಪೆನ್ಸಿಲ್ನೆಲ್ಲ ಎತಿ ತಕೋಬೇಕು ಇವತ್ತ ಬ್ಯಾಗಗ ಹಾ ಪೆನ್ನು ಪೆನ್ಸಿಲ್
ಹಲೋ ಹಲೋ ಲೆ ಮಮ್ಮಿ ಹ್ಮ ಮಾತಾಡಕ್ ಕೆಳಿಸತಿಲ್ಲ
ಕುಮಿ
ವಾಯ್
ಏ ತು ಕಟ್ ಮಾಡಾಬಿಡತಾಯಿ ನೀನು ಅಲ್ಲಿ ಇನ್ನು ಮೂರ್ ನಿಮ್ಷನ ಇಲ್ಲ ಅಲ್ಲಿ ನಿ ಮಾತಾಡದೆ ಸುಮನೆ ಕಟ್ ಮಾಡಕ್ ಹೋಗಬೇಡ ಎಲ್ಲಿ ಫ್ಯಾನ್ ಇಂದ ಇ ಕಡೆದ ನೀನ್ ಇ ಕಡೆ ಫ್ಯಾನಿಂದ ಅಲ್ವ ಫ್ಯಾನ್ ಕೂತ್ಬಿಟ್ಟ ಲಿ ವಾಯ್ಸ್ ಬ್ರೇಕ್ ಆಯ್ತಾ
ಆಯ್ತು ಮಡಿ ಆಸೆ ಮತ ಏ ಹಾಪ್ ಮಾಡ್ತ ನೀವುಬ್ಬ ಬಾಲಿ
ಯಾರದು ಯಾರದು
ನಿನ್ನರು
ಹ ನಮ್ನರು ಯಾಕೆ ವದ್ಬ ಬಿಡ್ತನ ನಿ ಮಗ್ಗಳೇ
ಅಣ್ಣನ್ ಜೋಳತ್ತ ಕ್ದ ಎಳ್ಣೇರ್ ಕೂಡಿ ತಳಣ
ಏ ಇತ್ತಾಗ ಬಿದೋಗ ಬಿಿಟ್ಟ ಹಟ್ಟಿತಾ
ಅದೇಕ್ಕೆ ಎತ್ಕೊಬೇಕಿತ್ ಮತ್ತ ಕೆಸಿಬೇಕಿತ್ತು ಅಂತವ
ಜಾಗ ಇರ್ಲಿಲ್ಲ ಕಣೆಯಲ್ಲಿ ಆತರ ಬೇಲೆ ಹಾಕ್ ಬುಟ್ಟು ಹಾಕ್ಿಸಬಿಟ್ಟವ್ರ ಆ್ಯಕ್ಚುಲಿ ನಾನು ಆಗ್ಲೇ ಬಂದತಿ ಗೊತ್ತಾ ಅವಾಗ ಬಿದ್ದಿರೋದ ಅದು ನಾನ್ ನೋಡಿರ್ಲಿಲ್ಲ ಆಮೇಲ್ ಅಕಡೆ ಏನಕ್ಕೋ ಹೋದೆ ಅಂತ ನೋಡ್ದ ಆ ಅಕ್ಕಡೆ ಇಟ್ಲ ರ ಪ್ಪ ಅವ್ರಿತ್ಲುಗ ಒನ್್ ಬಿದೋಗಿತ್ತು ಅನ್ಸುತ್ತ ಅವರು ಎಡ್ಕೊಂಡು ಕೊಚ್ಕೊಂಡ್ ಕುಡಿತಾ ಇದ್ರು ನಾನು ಅದನ್ನ ನೋಡ್ಲಿಲ್ಲ ಅ ಎತ್ತಿ ನಮ ಇಲ್ಲಿ ಮಡಗಬಿಟ್ಟ ಇಟ್ಟು ಕೊಟ್ಟಕಗ ಎತ್ ಮಾಡಡಗ್ ಬಿಿಟ್ಟು ಹೊಯ್ತಾ ಇರ್ಬೇಕಾದ್ರೆ ಅವ್ರು ಕುಡತಿರೋದ್ ನೋಡ್ದಿ ಅಕಸ್ಮಾತ್ ನಮ್ ಚರ್ಕೂ ಬಿದ್ದಿರದ್ ನೋಡಿರ್ಬೋದ ಅವ್ರು ವಾಪಸ್ಸೋಗ ಅಲ್ಲೇ ಮಡಗ್ ಬಿಡ್ಲೆ ಅನಿಸ್ತಿತ್ತು ಹ ಬನೆ ಬ ಇರದ ಅ್ಬಟ್ಟ ಎತ್ ಮಾಡೋಗಬಿಟ್ಟ ದಿ ಇವಾಗ ಬಂದ್ ನೋಡ್ತೀನಿ ಎಳ್ನೀರ ಚೆನ್ನಾಗಿಲ್ಲ ನಮ್ಮ ಮರದ್ದೇ ಪರವಾಗಿಲ್ಲ ಸ್ವೀಟ್ ಆಗಿರುತ್ತಾ ಅನ್ಕೊಂಡು ಸುಮ್ಮನೆ ಆಿ ಇಲ್ಲ ಅದಾ ಬಟ್ ಕಿಳಕ ಇನ್ ಯಾರದುೂ ಒಬ್ಬ್ರ ಇದ್ರ ಸರಿ ಆಮೇಲೆ ನಾನ ಏನಾದ್ರು ಕಿಳಕ್ ಹೋಗ ದುಬ್ಬನ್ ಬಿದ್ಬಿಟ್ರಾ ಗೋವಿಂದ ಗೋವಿಂದ ಆಗ್ಬತಿ
ಹ ಭೇತ
ಹಾ ಕವ ನಮ್ ಬಿದಿಲಿ ಯ ಯಾರು ಓಡಾಡದೇ ಇಲ್ಲ ನೋಡು
ಏ ತುಂಬಾ ಒಳ್ಳೇರು ನಿಮ್ಮ್ ಬೀದಿಯವರು
ಹ್ಮ್ ತುಂಬಾ ಒಳ್ಳೆ ಅವರು ನಂದೇನಾರರು ಮ್ಯಾಟ್ರರು ಸಿಕ್ಕುದ್ರ ಸಕಾಲ ತುದ್ರ
ಒಳ್ಳೇದಲ್ವ ಮತ್ತೆ ಸುಮ್ನಿರು
ಹಾ ಅಕ್ಕಾ
ಹ್
ಕುಮಿನ್ ಇನ್ನ ಇನ್ನೊಂದ್ ಇನ್ನೆರಡ್ ನಿಮಿಷ ಮಾತಾಡ್ತೀಯ ನ ಅಷ್ಟೇ ಕಣೆ ಆಮೇಲೆ ಪುನಃ ನಿನ್ನೆ ಬೆಳಿಗ್ಗೆ ತರಾನೇ ಮಾಡ್ತೀ ನೋಡ್ಕೊ ಐದ್ ನಿಮಿಷ
ಹ ಆಟ ಹ
ಆಮ್ಯಾಲ ಎಕ್ಸಿ ಅಪೆಂದ್ ಎಚ್ಚಗೋಗ್ ಒಬ್ರು ಕಾಲ್ ಕಟ್ಟಾಗೋಯ್ತಾ ಐದ್ ನಿಮಿಷ ಏಳ ನಿಮಿಷ ಏಡ್ ನಿಮಿಷ ಅಷ್ಟೇ ಅಲ್ಲ ಅವ್ರರು ಹೇಳಿರೋದು ಹತ್ತು ನಿಮಿಷ ನೀ ಮಾತಾಡಿರದು ಎರಡ್ ನಿಮಿಷ ಇಲ್ಲ ಐದ್ ನಿಮಿಷ
ಹ್ಮ
ಇಲ್ಲ ಹತ್ತು ನಿಮಿಷ ಹತ್ತು ಐದು ನಿಮಿಷ ಎರಡ್ ನಿಮಿಷ ಏಳು ನಿಮಿಷ
ಈಗ ಹತ್ ನಿಮ ಸ ಆಗ್ದೇಹೋದ್ರೆ
ಇನ್ನೇನ್ ಆರ್ ನಿಮಿಷ ದಂಡ
ನಮ್ ನಾ ಜೊತೆ ಹಂಗ ಮಾತಾಡು
ನಿಮ್ನಾರ ಜೊತೆ ನಾ ಏನ್ ಮಾತಾಡ್ಲಿ ಹೋಗ
ನ ನಾರು ಫುಲ್ಲು ೀಲ್ ಆಗ್ಬೇಕಟಾನ
ಹ ಸ ಸೆಡ್ ವೈಬ್ರೋ
ವೈ ಬ್ರೋ
ವಾಟ್ ಹೆಪ್ಪೆನ್
ಹ್ಮ್ ಇನ್ನೊಂದ್ ಡೈಲಾಕು
ಏನಂತ
ಹ
ವಾಟ್ ಕ್ಯಾನ್ ಐ ಡು ಬ್ರೋ
ಹ್ಮ ಲವರ್ ಇಲ್ಲಂತ ಉಡ್ಕೊಡಿ
ಹ್ಮ್ ದಟ್ಸ್ ಇಂಪಾಸಿಬಲ್ ಬ್ರೋ
ಡ ಒಡಓಡೋ ನಲ್ಲ ಹ ಬುಕ್ಸು ಕಲಮಂತ ಬುಕ್ ಬರೆ ಇತ್ತಕಂಡ್ ಬಂದೆ ನಾನು
ಅದು ಅಕ್ಕ ಟೆಸ್ಟ್ ಎಲ್ಲ ಅದು ಎಕ್ಸಾಮು ನಾಳೆ. ಸೆಮ್ ಎಗ್ಸಾಮು ಇಂಟರ್ನಲ್ ಟೇಸ್ಟಲ ಅದು.
ಕ್ವಶನ್ ಪೇಪರ್ ಎತ್ಕೋ ಮಾಡಮ್ಮು ಅಂತ ಅಂದ ಇವ ಕೊ ಇದ ಬರಿಅಂತ.
್ಯೋ ನಾ ನಂದಿ ಕೂಟ್ಟನಲ ಅದ್ನೇ ಎತ್ಕ ನೋಡ್ಕೊ ಮಾಡ್ತಿರು.. ಐದ್ ಗಂಟಕ್ ಫೋನ್ ಮಾಡ್ತೀನಿ.
ಹ್ಮ ಕ್ಯಾಮಿಲ್ಲ.
ನಮ್ಮ್ ಮನೆಯವ್ರ ಇದ್ರ ಓದೋನು ಕಣ ಅವರು ಇಲ್ವೆಲ್ಲ ಫೋನ್ ನೋಡ್ತ ಕು. ಅವ್ರ್ ಇದ್ರ ಏನ್ ಸುಮ್ಮುನ್ ಫೋನ್ ನೋಡ್ತಾಳ ಅ ಅಂತನಾದ್ರು ಓದ್ತಿದಿ ಅವರು ಯಾರು ಇಲ್ಲ ಇವತ್ತೇ ಫಂಕ್ಷನ್ ಇಡ್ಬೇಕು ಅವರು. ಏನಿಲ್ಲ ಒಂದು ಫಿಫ್ಟೀನ್ ಮಾರ್ಕ್ಸ್ ಒಂದ್ ಪ್ರಾಬ್ಲಮ್ ಬರತೀನಿ ಟೆನ್ ಮಾರ್ಕ್ಸ್ ಒಂದ್ ಪ್ರಾಬ್ಲಮ್ ಬರೀ ತಿನೆ ಸಿಷ್ಟ ಆಗ್ ಬತ್ತೀನಿ.
ಹ್ಮ್
ಅಷ್ಟೇ ಇದು ಫ್ಲವರ್ ಅಲ್ಲ ಫೈಯರ್. ಫಯಾರ್.
ಎಕ್ಸಾಮ ಹೇಳ್ಯರತಲೆ ಹ ತಯಾರತ
ಗೆ ಹೋಗಿರತ್ತ ಕುಮ್ಮಿ ಒಂದ್ ಎಕ್ಸಾಮು ನಾ ಆಚೆ ನಾಳಿದ ಇಷ್ಟೊತಕೊಂದ ಆಗೋಗಿರುತ್ತ ಆಚೆ ನಾಳಿದ್ ಇಷ್ಟೋತ್ಕೊಂದ ಆಗೋಗಿರುತ್ತ. ಆರನೇ ತಾರೀಕು ಇಷ್ಟೊದ್ಕಂದ ಎಲ್ಲಾ ಆ ಗೆ ಹೋಗಿರುತ್ತ ಕುಮ್ಮಿ.
ಆಯ್ತದೆ ಇಲ್ಲ ಅಂದವರ ಯಾರು ಓಳ್ಕೊಳಿ ಪಷ್ಟು ಅದನ್ನೇ ಹೇಳ್ಯರಿ ಎಲ್ಲಾರೂವೆ.
ನಾನ ಯೋಳಿಲ್ವಾ ನೀನ್ ಎಷ್ಟೇ ತಿಪ್ಪ ಪುರ್ಲಾಗ ಹಾಕದ್ರು ಆರ್ ಗಂಟೆಗೆ ಐದ ಗಂಟೆಗೆ ನಾ ಫೋನ್ ಮಾಡೋದು.
ಜಾಸ ಐತೆ.
ಇವಾಗೇನು ಮಾಡೋಕ್ಕಾಗಲ್ಲ ಕುವಿದ್ರಲ್ಲಿ ಕೆಟ್ಟ ಮಾತು ಉಪಯೋಗಿಸಬಾರ್ದು.
ಯಾಕೇ ಯಾಕೆ. ಅದೇನು.
ಅದಕ್ಕೆ ನಾನ ಇನ್ನು ವೈದ್ಯ ಕಡ್ಡ್ ಮಾಡ್ಕ ತಿಂದವನಿ. ಅಲ್ಲಿ ಇವಾಗ ಮಾತಾಡಿ ಕಡಮಾಡತೀನಿ ಅಲ್ವ ನಾನು ಅವಾಗ ಕೇಳ ತ್ತದು ನೀವು ಇಲ್ಲಿ ಏನಾದ್ರು ಏನು ಅಸಬ್ ಇದೆ ಎಂತದ ಕೇಳತ್ತಾ. ಪದಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಹ ಅದಕ್ಕ ಇಲ್ಲ ಅಂತ ಅಂತೀನಿ ನಾನು. ಹದು ಕ್ಕೋಸ್ಕರ ಅದಕ್ಕೋಸ್ ಕ್ರ ಸುಮ್ಮ್ನೆ ಯಾಕೆ ಅಂತ
ಹ್ಮ್ ಇದು ಸುಸು ಮಾಡಿದ್ಲಲ್ಲ ಇದು ಯಾವ್ದೋ ಪ್ರಾಬ್ಲಮ್ಮು
ಯಾವದಾ
ಇದು ಯಾವ್ದು ಇದು ಕಾಯಿಗ್ ಬರಲ್ಲ ಕಣ್ ಇದು
ವಾಲ್ಟರ್ ಗಾರ್ಡನ್
ಹ
ಹ್ಮ್
ಅದು
ಏನದು?
ಅದ್ ಬತ್ತ ಅಂತ್ ಆಕಳ ಸುಸು ಮಾಡ್ಯಾಳ್
ಹ ಭತ್ತಾ ಪಕ್ಕಾ ಭತ್ತ.
ನಮ್ಗ್ ಗೊತ್ತೇ ಇಲ್ಲ ಅದು
ಈಸಿ ಅದೆ ಕಣ್ಬಿಡು.
ನಿಮ್ಗ್ ಈಸಿ ಪ
ನಿನ್ಗೂ ಈಸಿನೇ ಕಣೆ ಓದುದ್ರೆ ಈಸಿ. ಕರೆಕ್ಟ್ಟಾಗ್ ಇನ್ನೊಂದ್ ಇಪ್ಪತ್ ನಲ್ವತ್ತು ನಿಮಿಷ ಮಾತಾಡ್ಬಿಡೆ ಇಪ್ಪತ್ ನಿಮಿಷ ಆಯ್
ಏನ್ ಕೊಡ್ತಾ ಹ ಅಯ್ಯೋ ಏನು, ಇಲ್ಲ ನಾನೇ ಕ್ವಶನ್ ಎಲ್ಲೆಲ್ಲೋ ಬರ್ಕೊಂಡ ಅನ್ಸ್ ಆನ್ಸರ್ನು ಎಲ್ಲೋ ಬರ್ಕೊಂಡ್ ಕ್ವಶನ್ನು ಎಲ್ಲೋ ಬರ್ಕೊನ್
ಗುಡ್
ಹ
ಉರ್ಡ್ ಗರ್ಲ್.
ನೀನು ಗುಡ್ ಗರ್ಲ್ ನೀನು
ಯು ಆರ್ ಎ ಗುಡ್ ಗುಡ್ ಗುಡ್ ಗರ್ಲ್.
ಸ ಗ ಮ ಗ ರಿ ಸ ರಿ ರಿ ರಿ ರಿ ರಿ ರಿ ಸ
ಆಯ್ತು ಆಯ್ತು ಸಮಾಧಾನ.
ಹತ್ ನಿಮಿಷ ಆಯ್ತ್ ಕಂಡ್ ಕಟ್ ಮಾಡೆಲೆ ಯಾಕೋ ಅದ್ ಕಟ್ಟೆ ಆಗ್ಲಿಲ್ಲ.
ಪರವಾಗಿಲ್ಲ ಮಾತಾಡು ಎಲ್ಲ ಸೇರ್ಸಿ ಆಗ್ಲಿ.
ಇಷ್ಟ ನೆಕ್ಸ್ಟ್ ಇನ್ನ ಆರ್ ಆರ್ ಸಲ ಮಾಡಬೋದು ಇದು ಇದು ಕೌಂಟಗೋಯ್ತ ಆಮೇಲ
ಏನಿಲ್ಲ.
ಏಯ್ ಕ ಟ್ ಮಾಡ್ ಸುಮ್ನೆ ಬೈಸ್ಕ ಬೇಕಾಗಲ್ಲ ನಾನ್ ಈ ಕಡೆ ಏನ್ ಮಾಡಿ ಮಾಡ್ತೀನ್ ಇರು
ಮಾಡ್ಬ್ಯಾಡ ಸಾಯಿ